ಕೇಳಿಸ್ತಿದೆಯಾ ಹಾ ಏನ್ ಹೇಳಿ
ಏನ್ ಮಾಡ್ತಿದ್ರಿ
ಆಯ್ತು ಸುಮ್ಮ್ನೆ ಕೂರ್ತಿದ್ದೆ
ಹೌದಾ ನಾನು ಟಿ ವಿ ನೋಡ್ಕೊಂಡ್ ಕೂತಿದ್ದೆ.
ಹೌದಾ ಹ್ಮ್. ಹ್ಮ ಮತ್ತೆ ಹೇಗ್ ನಡೀತಿದೆ.
ಹ್ಮ್ ಎಲ್ಲಾ ಮಾಮೂಲಿ.
ಮಾಮುಲಿ ಅ ನಿಮ್ಗೆ ಯಾವ್ದ್ರ ಬಗ್ಗೆ ಆಸಕ್ ಜಾಸ್ತಿ ಅಂದ್ರೆ ನಿವ್ ಫ್ರೀ ಟೈಮ ಅಲ್ಲಿ ಏನ್ ಮಾಡ್ತೀರಾ.
ನಾನು ಫ್ರೀ ಟೈಮಲಿ ನನಿಗ್ ಮೂವಿ ನೋಡೋ ಆಸಕ್ತಿ ಜಾಸ್ತಿ. ಮೂವಿ ನೋಡ್ತೀನಿ. ಮೂವಿ ನೋಡ್ತಿರ್ತೀನಿ ನೀವ್ ಏನ್ ಮಾಡ್ತಿರ್ತೀರಾ ಹಲೋ. ಹಲೋ ಕೇಳಿಸ್ತಿದ್ಯಾ.
ಆಮೇಲೆ
ಹೆಲೋ ಕೆಳುಸ್ತಿದ್ಯ.
ಬುಬ್
ನಿಮ್ ವಾಯ್ಸ್ ಕಟ್ಕಟ್ ಆಗ್ತಿದೆ.
ಸ್ತಿದೆ.
ನನಿಗ್ ಕೇಳುಸ್ತಿಲ್ಲ ಇವಾಗ್ ಕೇಳುಸ್ತಿದೆ ಹೇಳಿ.
ಸ್ಥಿದ್ಯ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ.
ಹೌದಾ ನಿಮ್ಗೆ ಯಾವ್ದ್ರು ಮೇಲ್ ಆಸಕ್ತಿ ಜಾಸ್ತಿ.
ನನಗೆ ಬುಕ್ಸ್ ಓದದ ಇಷ್
್ಮ ಬುಕ್ಸ್ ಸಓದ್ತನಾ ಯಾವ್ ಬುಕ್ಸ್ಕ್ ಕನಡಾ ಇಂಗ್ಲೀಷ್ ಹಿಂದಿ
ನಾನ್ ಜಾಸ್ತಿ ಕನ್ನಡ ಮತ್ತೆ ಇಂಗ್ಲಿೀಷ್ ಆಂಗ್ಲ ಭಾಷೆ ಬುಕ್ಸ್ ನ ಓದ್ತಾ ಇರ್ತೀನಿ ಅವಾಗವಾಗ
ಹೌದಾ
ಹಾ
ಹ್ಮ ಯಾವ್ಯಾವ ಬುಕ್ಸ್ ಓದಿದ್ದೀರಾ
ನಾನು ರಿ ಸೆಂಟ್ ಆಗಿ ಒಂದು ಕ್ಯಾನ್ಡಿ ಸ್ಟ್ರೇಂಜರ್ ಅಗೇನ್ ಅನ್ನೋದು ಒಂದು ಇಂಗ್ಲಿಷ್ ಬುಕ್ ಓದ್ದೆ ತುಂಬ ಚೆನ್ನಾಗಿತ್ತು ಅದು
ಚೆನ್ನಾಗಿದ್ಯಾ ಬುಕ್ಕು ಏನ್ ಕತೆೆ ಅದ್ರದು ಏನ್ ಸ್ಟೋರಿ
ಎರಡ್ ಸಾವಿರದ ಇಪ್ಪತ್ತು ಲಾಕ್ ಡೌನ್ ಅಲ್ಲಿ ನಡೆತಿರೋ ಸ್ಟೋರಿ ಫಾರ್ ಎಕ್ಸಾಂಪಲ್ ಕಾಲೇಜ್ ಕಾಲೇಜ್ ಹುಡುಗರ ಸ್ಟೋರಿ ಅದು ಟೋಟಲಿ
ಹ
ಹೇಗ್ ನಡೆಯುತ್ತೆ ತಂದ್ರೆ ಒಂದು ಗೋವಾ ಈಗ ಬೆಂಗ್ಗಳೂಗ್ ಬಂದು ಕಾಲೇಜ್ಗೆ ಜೈನ ಜಾಯಿನ್ ಆಗ್ತೇನೆ ಅದು ಜೈನ್ ಕಾಲೇಜು
ಓಕ
ಸೊ ಅವಾಗೆಲ್ಲ ಲ ನಿ ಪ್ರಯುಕ್ತ ಮನೇಲಿ ಕ್ಲಾಸಸ್ ಇತ್ತೆ ಆನ್ಲೈನ್ ಕ್ಲಾಸಿಸ್ ಇರೋದ್ರಿಂದ ಆ ಸೊ ಯಾರಿಗೂ ಮುಖ ಪರಿಚಯ ಏನು ಇರೋದು ಿಲ್ಲ ಎಲ್ಲ ಆನ್ಲೈನ್ ಅಲ್ಲೇ ಕ್ಲಾಸಸ್ ಎಲ್ಲ ಮಾಡ ರ್ತಾರೆ ಹ ಸೊ ಇ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರ ಸ್ಟೋರಿ ಅಹ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ವೆಲ್ಕಮ್ ಬೋರ್ಡಿಂಗ್ ಆತರ ಸ್ಟಾರ್ಟ್ ಮಾಡ್ತಾರೆ ಸೊ ಗ್ರೂಪ್ ಡಿವೈಡ್ ಮಾಡಿ ಐದ್ ಗ್ರೂಪ್ ಮಾಡಿರ್ತಾರೆ ಒಂದ್ ಹುಡ್ಗಿ ನೋಡ್ತಾನೆ ಅಂದ್ರೆ ಸಾರಿ ಫೋಟೋ ನೋಡ್ತಾನೆ ಆ ಒಂದ್ ಹುಡ್ಗ ಹೀರೋ
ಹ
ಸೊ ಅವನಿಗೆ ಮೊದಲನೇ ಆಕರ್ಷಣೆ ಆತರ ಅವಳು ಇಷ್ಟ ಆಗ್ತಾಳೆ
ಹಾ
ಫೋ ತೆನ್ಮೀಸ್ ಚಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಇದ್ರು ಮೆಸೇಜ್ ಮಾಡ್ಲಿಕ್ಕೆ. ಹ ಹಾಗ್ಯ. ಅಭಿರುಚಿಗುಳ್ ಗೊತ್ತಾಗುತ್ತೆ. ತೆ ಜಾಸ್ತಿ ಟೈಮ್ಸ್ ಸ್ಪೆಂಡ್ ಮಾಡ್ತಿರ್ತಾರೆ ಆನ್ಲೈನ್ ಎಲ್ಲೇ ಇರ್ತರೆ.
ಹ ಹಾ ಓ ಅಲ್ಲಿಂದ ಅಂತರ ಒಂಥರ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ ತ ಹೋಗ್ತ ಇರೋದ್ ತಾ ಅದ್ ಅಲ್ಲಿಂದ ಓಕೆ.
ಅವ್ ಅವು ಫಸ್ಟು ಒಂದ್ ರಿಲೇಷನ್ಶಿಪಲ್ಲಿ ಇರುತ್ ತಳೆ ಸೊ ಅದು ಬ್ರೇಕಕ್ಪ್ ಹ ಬ್ರೇಕ್ ಬೇಕಪ್ ಆದ್ಮೇಲೆ ಈ ಹುಡುಗ ಸಿಕ್ಕಿರೋದು ಬಟ್ ಅವ್ಳೆಲ್ಲಾ ಪಾಸ್ಟ್ ಹೇಳಿರ್ತಾಳೆ.
ಹಾ
ತಿನ್ಲ ಏನಂದ್ರೆ. ಏ ಅವ್ನ ಹಳೆ ಹುಡ್ಗನ್ ಜೊತೆ ಟಚ್ ಅಲ್ ಇರ್ತಳೆ ಸೊ. ಸೊ ಇದು ಪ್ರಾಬ್ಲಮ್ ಆಗಿ ಅದು. ಇಶ್ಯೂ ಆಗುತ್ತೆ. ಅದಾದ್ಮೇಲೆ ಇವ್ಳ್ ಗೊಬ್ಳು ಬೆಸ್ಟ್ ಫ್ರೆಂಡ್ ಇರ್ ತಳೆ
ಬೆಸ್ಟ್ ಫ್ರೆಂಡ್ ಉಡ್ಗಿಗೆ ಹ್ಮ ಉಡ್ಗುಂಗ್ ಬೆಸ್ಟ್ ಫ್ರೆಂಡ್ ಇರ್ತಳ.
ಹಾ ಇಬ್ ಬ್ರುನು ಕಾಮನ್ ಫ್ರೆಂಡ್ ಅವ್ಳೇನೆ ಇಬ್ರುಗು. ಕ್ಲೋಸ್ ಇರ್ತಾಳೆ ಸೊ ಅವ್ಳಿಗ್ ಎಲ್ಲಾ ವಿಷಯನೂ ಗೊತ್ತಿರುತ್ತೆ ಬಟ್ ಏನು ಗೊತ್ ತಿಲ್ಲ ಅನ್ನೋ ತರಾನೇ ಇರ್ತಳೆ.
ಹ.
ಇದ್ ಯಾವ್ ತರ ಸ್ಟೋರಿ ಅಂದ್ರೆ ಅ ಅವ್ನ್ ಫ್ರೆಂಡ್ಗೆ ಗೆ ಅವ್ಳ ಜಾಸ್ತಿ ಟೈಮ್ ಕೊಡ್ತಾ ಇರ್ತಾನೆ. ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ಇದ್ ಸ್ಟಾರ್ಟ್ ಆಗಿ ಹ ಸೊ ಇದಕ್ಕೆ ಕಟ್ ಆಗುತ್ತೆ ಸೊ ಅವ್ ಅವ್ನು ಅವ್ನ್ ಬೆಸ್ಟ್ ಫ್ರೆಂಡ್ನ ಮತ್ತೆ ಇಷ್ಟ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ ಸೊ ಈ ತರ ಟ್ರಯಾಂಗಲ್ ಲವ್ ಸ್ಟೋರಿ ಒಂತರ.
ಓ ಆ ಹುಡ್ಗಿ.
ಪಟಾೌಡಿಗಾತ. ಅಂದ್ರ ಯಾವ್ದೇ ತರ ಫೀಲ್ ಇಲ್ಲ ಅವಳ ಜಸ್ಟ್ ಫ್ರೆಂಡ್ ತರಾನೇ ನೋಡ್ತಿರ್ತಳ ಅವಳ.
ಹ ಓಕೆ.
ಇನ್ನೊಂದು ಮನೆಗಳಲ್ಲಿ ಮದುಮಗಳು ಅಂತ ಕುವೆಂಪು ಅವರು ಬುಕ್ ಬರ್ದಿದ್ದಾರೆ.
ಹೌ ಹ್ಮ ನಾನು ನಾನು ಕೇಳಿದ್ದೀನಿ.
ತುಂಬಾ ಚೆನ್ನಾಗಿದೆ. ಹೌದು ನಿಮ್ ನೀವ್ ಯಾವ್ದ ಬುಕ್ಸ್ ಓದಿರೋದು.
ನಾನು ಹೇಳಿ ಹೋಗು ಹೇಳಿ ಹೋಗುವ ಕಾರಣ. ಅದು ನೋದ. ಇನಿ.
ನೈಸ್ ನೀನ್ಯೂ ಸ್ಟೋರಿ ಹೇಳಏಳಿ. ಅದು ರವಿ ಬೆಳಗೇರಿವರು ಬರ್ದಿರೋದಲ್ವಾ.
ಹಾ ಅವರೇ.
ಹಾ ಆಕ್ಚುಲಿ ನಾನು ಅಷ್ಟು. ಸ್ಟೋರಿ ಓದಿನಿ ಅದ್ರಲ್ಲಿ ರೆಹಮತ್ ಅನ್ನೋ ಕ್ಯಾರೆಕ್ಟರ್ ಪ್ರಾರ್ಥನಾ ಅವ ಡಾಕ್ಟರ್ ಆಗ್ಬೇಕು. ಕೊನ ಕನ್ಸು. ಅವನ್ ಅವನು ಅವ್ಳ ಆಸೆ ಈಡೇರ್ಸಕ್ಕೋಸ್ಕ. ಅವನ್ ಕಷ್ಟ ಪಡ್ತಿರ್ತಾನೆ. ಸಚ್ಚೆ ಮ ಸ್ಟೋರಿ. ಕೂಡ.
ಅದು ಚೆನ್ನಾಗಿದೆ ಇದೆ ಹ್ಮ್ ನಿಮಗೆ ಇನ್ನು ಯಾವ್ಯಾವ ತರ ಬುಕ್ಸ್. ಸದಿದ್ದೀರಾ.
ನನ ಯೂಶವಲಿ ಅನಿಮ. ಷನ್ ತರ ಇರತ್ತಲ್ಲ ಆ ತರ ಬುಕ್ಸ್ ಎಲ್ಲ ಇಷ್ಟ ಆಗಲ್ಲ ಬರೀ ಚಿತ್ರ ಇದ್ದು ಓದೋದಲ್ಲ. ನಾನು ಯಾವ್ದಾದ್ರೂ ಬುಕ್. ಸೋತಿನಿ ಅಂದ್ರೆ ಫುಲ್ ನಾನನ್ ಅದ್ರೊಳಗಡೆ.
ಮುಳಗ ಹೋಗ್ಬಿಟ್ಟಿರ್ತೀರಾ ಆ ಸ್ಟೋರಿಯ ಒಳಗಡೆ ನೀವೇ ಇದ್ದೀರಾ ಅನ್ನೋ ತರ ೀಲ್ ಮಾಡಕೊಂಡ ಓದ್ತ.
ಕರೆಕ್ಟ್ ನನ್ನ ಅದಕ್ಕೆಈ ಹ ಫಾರ್ ಎಕ್ಸಾಪಲ್ ಡೈಲಿ ಟ್ರಾವೆಲ್ ಮಾಡ್ಬೇಕ ನನ್ ಓದ್ತಾರ ತಿನ್ಬುಕ್ಸ್ನ ಅಂದ್ಕೊಳ್ಳಿ
ಹಾ
ಸ್ಟಾಪ್ ಬಂದಿತ್ತೆ ನಾನು ಹೇಳಿಬೇಕಿರುತ್ತ ಬಟ್ ನನಗೆ ಅ ಕ್ಯೂರಿಯಿಟಿ ಬಿಲ್ಡ್ ಆಗಿತ್ತೆ ಓದಬೇಕ ಓದ್ಬೇಕು ಓದ್ಬೇಕು ಅಂತ ಎಷ್ಟೊಂದ್ಲ ಆಫೀಸ್ಗೆ ಹೋಗಿ ಓದಿ ಇರೋದು ಉಂಟು ಆತರ ಒಸ ಸಲ ಬುಕ್ಕಿಗೆ ಅಡಿಕ್ಟ್ ಆದ್ರೆ ಅದೊಂಂತರ ಫೀಲ್ ಚೆನ್ನಾಗಿರುತ್ತೆ
ಚೆನ್ನಾಗಿರುತ್ತೆ ಒಂಥರ ಬುಕ್ಸ ಓದದು ಚೆನ್ನಾಗಿರುತ್ತೆ ನಾನು ಜಾಸ್ತಿ ಬುಕ್ಸ್ ಹೋದಲ್ಲ ನಾನ್ ಜಾಸ್ತಿ ಮೂವೀಸ್ ನೋಡ್ತಾ ಇರ್ತೀನಿ ಅಂದ್ರೆ ಅದ್ರಲ್ಲೂ ಎನ್ ಗೊತ್ತಾ ಡಬ್ಬಿಂಗ್ ಮೂವಿ ಸಿಕ್ ಇವಲ್ಲ ಅಂದ್ರೆ ನನಗೆ ತೆಲುಗು ಮಲಯಾಳಂ ತೆಮಿಳ ಅದೆಲ್ಲಾ ಭಾಷೆ ಬರಲ್ಲ ಹಂಗಾಗಿ ಡಬ್ಬಿಂಗ್ಸ್ ಯಾವುದಾದರೂ ಮೂವಿ ಮಾಡಿದ ರ್ಲಾ
ಕನ್ನಡ ಡಬ್ಬುಡ್ ಮುಗಿಸಿ ನೋಡ್ತಿರ ಹ ಯಾವದು ರೀಸೆಂಟ್ ಆಗ ನೀ ನೋಡಿದ್ದು ತುಂಬಾ ಇಷ್ಟ ಆಗಿದ್ದು ಕಾಡುೋ ಅಂತ ಪಾತ್ರ ಯಾದು
ಹಹ ಯಾವ್ದಾದ ರೀಸೆಂಟ್ ಆಗ ನೋಡ್ದ ಅಂದ್ರೆ ಒಂದು ಕಪಲ್ ಫ್ರೆಂಡ್ಲಿ ಅಂತ ಒಂದ್ ಬಂದಿತ್ತು ಇವಾಗ ರೀಸೆಂಟ್ ಆಗಿ
ಹ್ಮ್ ನನಗೆ ಯೂಶ್ಲಿ ಒಂದ್ ಫಿಲಮ್ ಇಷ್ಟ ಆಗುತ್ತೆ ಜೋ ಅಂತ ಫಸ್ಟ್ ಹೀರೋಯನ್ ಇರ್ತಳ ಅವಳ ಕಣ್ಣಲ್ಲ ಆಕ್ ಮಾಡಿರ್ತಾಳ್ದು ಸೊ ನನಗೆ ಆತರ ಮೂವೀಸ್ ತುಂಬಾ ಇಷ್ಟ ಆಗುತ್ತೆ
ಓಹ ಜೋ ನಾನು ನೋಡಿದ್ದೀನಿ ಅದನ್ನ ಆ ಮೂೂವಿನ ಅಂದ್ರೆ ಪಾಪ ಅವಳು ಲಾಸ್ಟಿಗಿ ಸತ್ತ ಹೋಗ್ತಾಳೆ ಹ ಅವ್ನು ಇನ್ನೊಂದ್ ಅದೋ ಸ್ಕೂ ಅಲ್ಲಿ ಒಂದ್ಸತಿ ಪರಿಚ ಆಗಿರೋದು ಮದುವೆ ಆಗ್ತಾನ ಅವನು
ಹ್ಮ್
ಚೆನ್ನಾಗಿದೆ ಅದು ಸ್ಟೋರಿ ಅಂದ್ರೆ ನ ಅವ್ರುಬ್ಬರು ಇಷ್ಟಪಟ್ಟರ್ತಾರದು ತುಂಬ ಪಾಪ
್ ಯೂ ಫಲಮ್ ನೋಡ್ಬೇಕಾದ್ರರು ಅಷ್ಟ ಸ್ಟೋರಿ ಓ್ಬೇಕಾದ್ರು ಅೇ ಫು ಇನ್ವಾಲ್ವ್ ಆಗಿರ್ತೀನಿ ನಂಗೆ ಆ ಕ್ಯಾರೆಕ್ಟರ್ ಆಗಿ ಚೆನ್ನಾಗಿರುತ್ತೆ ಆತರ ಫೀಲ್ ಮಾಡ್ ಈ ಕಣ್ಣಲ್ಲಿ ಆಕ್ಟ್ ಮಾಡೋ ಮೂವಿಸಸ್ ಎಲ್ಲಾ ಬೇಗ ಮನ್ಸಲ್ಲಿ ಉಳೋಕೊ ಕೊಬಿಡುತ್ತೆ
ಹ್ಮ್ ಹೌದೌದು
ಹ್ಮ್ ಕ್ರೇಜಿ ತಿಂಗ್ಸ್ ಅಂದ್ರೆ ನನ್ ನಾವ್ ಯೂಜ್ಲಿ ನನ್ಗೆ ಥಿಯೇಟ್ರಲ್ ನೋಡೋಕ್ ತುಂಬ ಇಷ್ಟ ಆಗುತ್ತೆ ಮೂವೀಸ್ ಅ ಫೋನಲ್ ನೋಡೋದ್ಕಿಂತ. ಅದೊಂತರ ಫೀಲ್ ಚೆನ್ನಾಗಿರುತ್ತೆ.
ನಾ ನೀ ಯಾವಾಗ್ ಹೋಗಿದ್ರಿ ಟೇಟ್ರಿಗೆ.
ರೀಸೆಂಟ್ ಆಗಿ ಲವ್ ಮೊಕ್ಟೈಲ್ ತ್ರೀ ನೋಡ್ ದೆ ಒ ಮೈ ಗಾಡ್. ನನ್ ತಂಗಿ ಅಂತೂ ಫುಲ್ಲು ಅಳ್ತಾ ಇದ್ಲು ಮೂವಿ ನೋಡಿ ನಂ ನಂಗ್ ಗೊತ್ತಾಗ್ತಿಲ್ಲ ಏನುಕ್ ಅಳ್ತಿದಳ್ ಇವ್ಳು. ಹೌದು . ದೆ ಸೆಂಟಿಮೆಂಟಲ್ ಫಾದರ್ ಡಾಟರ್ ಸೆಂಟಿಮೆಂಟಲ್ ಮೂವಿ ಬಟ್ ಇಟ್ಸ್ ಜಸ್ಟ್ ಎ ಮೂವಿ. ಬಟ್ ಆದ್ರು ಅವ್ಳ ತುಂಬಾ ಇನ್ವಾಲ್ವ್ ಆಗಿದ್ಲು ನಾನೇ ಯೂಜ್ಲಿ ಅನ್ಕೋತೀನಿ ಬಟ್ ಅವ್ಳ್ ಸಿನ್ಮಾಗ್ ತುಂಬ ಕ್ಲೋಸು.
ಅದೇ ಅದ್ರಲ್ಲಿ ಫೀಲಿಂಗ್ ಇರುತ್ತಲ್ಲಾ ಆ ಫೀಲಿಂಗ್ ಎಲ್ ಲೈಕ್ ಮಾಡ್ತಾ ಇರುತ್ತೆ ಅನ್ಸ್ ಮತ್ತೆ ಅವ್ರದು ಒಂದ್ ಫೀಲಿಂಗ್ ನೆಂದ್ಕೊಂಡು. ಏನೋ ನೆನ್ಕೊಂಡು. ಫುಲ್ ಬೇಜಾರಲ್ಲಿ ಮೂವಿ ನೋಡ್ತಾ ಇರ್ತಾರೆ ಬೇಜಾರಲ್ಲಿ ಮತ್ತೆ ಆ ಮೂವಿನ. ಇನ್ವಾಲ್ವ್ ಮಾಡ್ಕೊಂಡು ನಾನೇ ಇದ್ದೀನಿ ಇದ್ರಲ್ ದಿಂಕೊಂಡು. ಏನೊ ನೋಡ್ತಾ ಇರ್ತರೆ ಬಿಡಿ.
ಹ್ಮ ಮೆಬಿ ಬಟ್ ಆದ್ರೂ ಚೆನ್ನಾಗಿದೆ ಒನ್ನು ಟೂ. ಒನ್ಗಿಂತ ನಂಗ್ ಟು ತುಂಬಾ ಇಷ್ಟ ಆಯ್ತು ಅ ಫನ್ ಫ್ಯಾಕ್ಟರ್ ಇದೆ, ತ್ರೀ ಇಟ್ಸ್ ಎ ಫಸ್ಟ್ ಆಫ್ ಡಿಫರೆಂಟ್ ಆಗಿದೆ ಸೊ ಸೆಕೆಂಡ್ ಹಾಫ್ ಅಲ್ಲಿ.
ಮೂರು ನೋಡಿದೀರಾ ನಾನು ಮೂರು ನೋಡಿದ್ದೀನಿ. ಒನ್ ಟೂ ತ್ರೀ ಅಲ್ ಅದ್ರಲಂತು ಒನ್ ಅಲ್ ಅಂತೂ ತುಂಬಾ ಚೆನ್ನಾಗಿದೆ, ಅವ್ನ ಒಂದ್ ಡೈಲಾಗ್ ಹೇಳ್ತಾನೆ ಗೊತ್ತ ಹೂ ತರ ಇದ್ಲು ಹೂಕೋಸ್ತರ ಆಗ್ಬಿಟ್ ಟೊಳೆ ಅಂತ ಅವ್ಳದ್ ನಾಲ್ಕನೆ ಗಲ್ಫ್ರೆಂಡೊ ಮೂ ಮೂರ್ನೇ ಗರ್ಲ್ ಫ್ರೆಂಡೊ ಇರ್ಬೇಕು ಅವ್ಳು.
ಫಸ್ಟ್ನೇ ಗಿರ್ಲ್ಫ್ರೆಂಡು ರೋಸ್.
ಹ ಹೌದೌದು ಕರೆಕ್ಟ್ ಫಸ್ಟ ನೆ ಗಲ್ಫ್ರೆಂಡು ಟ್ಯೂಷನ್ ಅಲ್ಲಿ. ಟ್ಯೂಷನ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ಳು ಏನೊ ತಂತಿ ಬೇನೆ ಹಾಕ್ಸುಕೊಂದವಳೇ ಅವಳು ನೀನ್ ರೋಜ್ ಅಂತಿಯಲ್ಲೋ ಅಂತೆ ನಿನ್ ಗೊತ್ತಾಗಲ್ಲ ಸುಮ್ನೆವಿರು ವಿಜು ಆದದ್ರಲ್ಲ ಅಂತೂ ಸೂಪರ್ ಆಗ್ ಐತೆ ಬಿಡಿ
ಹೌದು
ಅವ್ರಫ್ರಂಡ್ ಅಂತು ಒಬ್ಬುಲ್ನೇ ಇಷ್ಟಪತಿರ್ತಾರ ಕೊನೆ ಒರ್ಗು ಚಾ ಚೆನ್ನಾಗಿದೆ ಅವ್ರ್ದು
ಆದ್ರೆ ಲವ್ ಮೊಕ್ತೇಲ್ ತ್ರಿಯಲಿ ಆ ಈ ಹೀರೋಯಿನ್ ಕ್ಯಾರೆಕ್ಟರ್ ಏನುೂ ತೋರ್ತಿಿಲ್ಲ ಜಸ್ಟ್
ಆ ಅ ಹಾ ಅಂದ್ರ ಅವ್ ಅವ್ ಅವ್ರ್ ವ ವೈಫ್ ತು ಬರೀ ಪ್ರೆಗ್ನೆಂಟ್ ಅಷ್ಟೇ ತೋರ್ಸಿರೊದು ಸೀಮ್ ಅಂತ ಮಾಡ್ತಾಯಿದೀವಿ ಅಂತ ಅವಳು ಅವಳ್ದ ಏನು ಬಂದ್ ಎಲ್ಲ ಕ್ಯಾರೆಕ್ಟರ್ ಅರೊಳಗೆ ಏನಿಲ್ಲ ಜಸ್ಟ್ ನೇಮ್ ಮಾತ್ರ ಯೂಸ್ ಮಾಡ್ಕೊಂಡಿ ಆ ಟೈಮಲ್ಲಿ ಇರ್ಲಿಲ್ವೇನಪ್ಪಪ್ಪ ಅವರು
ಬೇರೆ ಸಿನಿಮಾದಲ್ಲಿ ಅವಕಾಶ ಇತ್ತು ಏನೊ ಗೊತ್ತಿಲ್ಲ ನಮಗುನೂ
ಮೂವಿಸ್ ಬುಕ್ಸು ಎಲ್ಲ ಒಂದೊಂಂತರ ಏನೋ ಅಂತ ನಮ್ಮ್ ಮನ್ಸಿಗೆ ನೇಮದಿ ಒಂತರ ನಮ್ ಮೈಂಡಲ್ಲಿ ಏನೋ ಯೋಚನೆ ಇದ್ರೆ ಮೂವಿ ನೋಡಿದ್ರೆ ಸಾಕು ಒನ್ ಬುಕ್ಸ್ ಓದಿದ್ರೆ ಸಾಕು ತುಂಬಾ ರಿಲೇಫ್ ತರ ತುಂಬಾ ಏನೋ ನಿಮ್ದ್ ಈ ತರ ಪೀಲ್ ಆಗ್ತಿ ಇರುತ್ತೆ
ಹೌದು ನನ್ಗೆ ಬುಕ್ಸ್ ಓದದು ಟ್ರಾವೆಲ್ ಮಾಡದೆ ಜಾಸ್ತಿ ಖುಷಿ ಕೊಡದು
ಆ ಹೌದು ಟ್ರಾವೆಲು ಚೆನ್ನಾಗಿರುತ್ತೆ ನಂಗ್ ಅದರಲ್ಲಂತೂ ಬಸ್ ಅಲ್ಲಿ ವಿಂಡೋ ಸೆಟ್ ಕೂತ್ಕೊಂಡು ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟ ನಿಮ್ಗೆ
ನಂಗೆ ಎಲ್ಲಾದರೂ ಓಕೆ ಟ್ರಾವೆಲಿಂಗ್ ಬೇಕಷ್ಟೆ ಐ ವಾಂಟ್ ಟು ಗೋ ಸೋ ಬಟ್ ಬ್ಯಾಂಗಲೂರ್ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ ಸೊ ಅದೊಂದು ಪ್ರಾಬ್ಲಮ್ಮೆ ಬೆಂಗಳೂರಲ್ಲಿ
ಹ ಸರಿ ಆಯ್ತು ಬಾಯ್ ಥ್ಯಾಂಕ್ ಯು ಯೂಬಾಯ್
ಹ್ಮ